ಹಾ ನಮಸ್ಕಾರ ಈಗ ಕೇಳಸ್ತೀದೆ ನೋಡಿ.
ಹ್ಮ ಕೇಳಿಸ್ತಾ ಇದ್ಯಾ.
ಹಾ ಕೇಳಿಸತಿದೆ ನೀವ ಏನ್ ಮಾಡ್ತಿದ್ದೀರಾ.
ನಾವ ಈಗ ಊಟ ಮಾಡಿ ಮಾಡ್ಬಿಟ್ಟು ಇವಾಗ ಹಿಂಗೆ ಸುಮ್ಮನೆ ಕೂತ ಇದೀನಿ ನೀವು
ನಾವು ಇವಾಗ ನಾವು ಊಟ ಮಾಡ್ದಿ ಬಾಳೆಣ ತಿಂದಿಟ್ಟು ಹೆಡ್ ಮಸಲ್ ಆ ತಲೆ
ಹ್ಮ.
ತಲೆ ಬಚ್ಕಕತಿದಿ.
ಹಾ ಬಾಚ್ಕಳಿ ಬಾಚ್ಕಳಿ ಯಾಕೆ ಏನಾಗಿದೆ ತೆಲೆಗೆ.
ತಲೆಗ ಹುಳ ಬಿದ್ದಾವ.
ಯ ಹುಳ ಬಿದ್ದಿದಾವೆ ತಲೇಲಿ
ಹಂಗೇನೀಲ್ಲ ಕಣ್ ಬರೇ ತೆಲೆಗಿನ ಕೂದಲ ಎಲ್ಲಾ ಕೆಳಗೆ ಬರ್ತಿದ್ದಾವೆ ಅದಿಕ್ಕೆ
ಅದ್ ಯಾವ್ದೋ ಎಣ್ಣೆ ಮಾಡ್ಕೋಬೇಕು ಅಂತ ಹೇಳಿ ತಾ ಇದ್ದೆ ನೀನು ಯಾವ್ದದು.
ಏನ್ ಎಣ್ಣೆ ಮಾಡ್ಕೊಂಡ್ರು ಅಷ್ಟೇ ಐತೆ ಅಣೆ ಬರ
ಮೊಟ್ಟೆ ಹಾಕೊಂಡ್ರಾದ್ರು ಏನಾದ್ರು ಉಚ್ಚೋದ ಕಡಿಮೆ ಆಗುತ್ತಾ ಏನು.
ಹ್ಮ್ ನನ್ಗೆ ಅವಾಗ ಕಮ್ಮಿ ಆಗ್ತಿತ್ತು ಇವ ನೋಡಿದ್ರೆ ಏನೋ ಕಮ್ಮಿನೇ ಅನ್ಸ್ತಾನೆ ಇಲ್ಲ ನನಗೆ
ನೀವು ಒಳ್ಳೆ ಆಹಾರ ಸೇವಿಸ್ತಾ ಇಲ್ಲ ಅಂತ ಅನ್ಸುತ್ತೆ
ಹ ಹಂಗೇನಿಲ್ಲ ಅವಾಗನುಇದೇ ಆಹಾರ ತಿಂತಿದ್ದೆ ಅಂದ್ರೆ ಏನು ಜಾಸ್ತಿ ಉದು್ರೋಯ್ತ ವೆ ಅಂತ ಅನಿಸ್ತೈತೆ ನನಗೆ
ಹ್ಮ್ ಸೇಬು ತಿನ್ನಿ ಚೆನ್ನಾಗಾಗುತ್ತೆ
ಹ ಸೇಬ ತಿಂದ್ರಿ ಸೇಬ ಐತೆ ಇನ್ನೂರ ಮುನ್ನೂರು ರೂಪಾಯಿ
ಜ ಹೌದೌದು ತುಂಬಾನೇ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಈ ನಡುವೆ ಹ್ಮ್
ಒಂದವರೆ ಇದಕ್ಕ ಇದ್ರೆ ತಿನ್ಬೋದು
ಹ್ಮ್ ಏನ್ ಮಾಡಕ್ ಆಗಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಎಷ್ಟಾದ್ರೂ ದುಡ್ಡು ಕೊಟ್ಟ ತಿನ್ಲೇಬೇಕಲ್ವಾ
ಹ್ಮ್ ಅದಕ್ಕೋಸ್ಕರ ಇವತ್ ಹಾಗಿದ್ದಾಗ್ಲನ್ ತೊಗೊ್ ಬಂದ್ಬಿಟ್ಟಿ ನೋಗೆ
ಎಷ್ಟಿದೆ ಒಂದ ಕೆಜಿ
ಒಂದ್ ಕೆಜಿ ಅದು ತುಂಬಾ ಕೆಂಪಗಿರೋದು ಮುನ್ನೂರು ಬೈ ಲೈಟ್ ಕಮ್ಮಿ ಕೆಂಪಗಿರೋದು ಇನ್ನೂರ್ದ ಐವತ್ತ ಹ ಐತೆ ಅ ನಗೂ ಗೊ ಗೊತ್ತಿಲ್ಲ ನಾರು ಬಣ್ಣದ ಮೇಲೆನೆ ಕಂಡಿಡ್ದೀನ ಅದನ್ನ
ಹ್ಮ್ ಹ್ಮ್ ನೀವ ಕೇಳ್ಬೇಕಲ್ವಾ ಅವ್ರಗೆ ಕಡಿಮೆ ಮಾಡ್ಕಳಿ ಅಂತ
ಏನು ಕೇಳಿಲ್ಲ ನಾನ್ ನನ್ ಗೆಲ್ತಿ ಜೊತೆ ಹೋಗ ಅವರು ಮಾತಾಡೋದು ನೋಡ್ರೆ ಭಯ ಆಗ್ಬಿಡ್ತ ನನ ನಾಯಿ ಮಾಡ್ದ ಮಾಡ್ತವ ಅದೇ
ತಗಳೋರ ಕೊಡೋರ
ಕೊಡೋರ್ ತಗೊಳ್ಳೋರೆಲ್ಲ ಕೊಡೋರು ತುಂಬಾ ಹೆಂಗ ನಮ್ ಇವ್ರನ ಹೆಂಗ್ ಟ್ರಿಕ್ ಇದು ಮಾಡ್ಬೇಕಂತಾನೆ ಗೊತ್ತ
ಹೆಂಗೆ ನಿಮ್ ಜೊತೆ ಮತ್ತೆ ಮಾತಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಅನ್ಸುತ್ತೆ ನೀವು ಹೇಳಿ ಕೊಡ್ಬೇಕಲ್ವಾ ನೀವು
ಹೇಳ ಕಲಿಗ್ ಬಿಡ್ತಾರೆ ಕೊಯ ಕೊಯ ಮಾಡಿ ಕಳಸ್ತಾರೆ
ಜನನಾಯಕಿ ಗೊತ್ತಲ್ವಾ ನಿಮ್ಗೆ ಅವ್ರ ತತ್ವಗಳನ್ನ ಪಾಲಸಿ ಬರುತ್ತೆ
ನಾವ ಪಾಲಸ್ತೀವಿ ಅವರು ಕೇಳ್ಬೇಕಲ್ಲ ನಮ್ ಮಾತನ್ನ ನಿಮ್ದೇನ್ ನಡ್ರಿ ಅಂತ ಕಂತಾರೆ ಎಕ್ಸ್ಟ್ರಾ ಮಾತಾಡ್ಬಿಡ್ ತಗೊಂಡ್ರೆ ತಗಳ್ರಿ ಇಲ್ಲಾ ಅಂದ್ರೆ ಮುಜ್ಕೊಂಡ್ ಹೋಗ್ರಿ ಅಂತಾರೆ ಅಷ್ಟೆ
ಆದ್ರೂ ತುಂಬಾ ತುಂಬಾ ಗಂಭೀರವಾದ ಚರ್ಚೆ ಮಾಡ್ಬೇಕು ಇದ್ರ ಬಗ್ಗೆ ಇಷ್ಟು ಬೆಲೆ ಏರಿಕೆ ಮಾಡಿದರೆ ಸರ್ಕಾರ ಇಲ್ಲ ಸರ್ಕಾರದ್ದೇ ಹಂಗೆಲ್ಲ ಮಾಡಿದೀರಾ ಸರ್ಕಾರಕ್ಕೆ ಹೋದ್ರ ಏನು ಆಗಲ್ಲ
ಮತ್ತ ಎನು ಮತ್ತ ಅದೇ ಸರ್ಕಾರ ರಾಜಕಣಾರ್ ಮಟಗಾತ್ರ ಹೋಗಿ
ಅವ್ರು ಹೆಂಗ್ರೀ ನೆಟ್ಗ ಹಾಕ್ತಾರೆ ಅವ್ರ ನೆಟ್ಗ ಆಗಲ್ಲ ಅವ್ರೆಲ್ಲಾ ಖರ್ಚು ಮಾಡಿ ಬಂದಿರ್ತಾರೆ ಇವಾಗ ಅವರು ವಸೂಲಿ ಮಾಡ್ಕೋಬೇಕಲ್ವಾ ಅವ್ರದವರು
ಹಾ ಅದು ನಿಜ ಬಿುಡಿ ಯಾರಿಗೋದ್ರೆ ಏನ್ ಬಂತ್ ನಮ್ಗ ಏನು ಬರಲ್ಲ ಹ ಜನ್ರಿಗಂತರು ಏನು ಮಾಡಕ್ ಹಾ ಅದೇ ಸುಮ್ಮ್ನೆ ನಮ ಕೈಲಿಂದ ಇದು ಹಾಕ್ಸ್ಕೊಂತಾರೆ ಮೊತ್ತ
ಹ್ಮ್ ಮತ್ತ ಹಾಕ್ಸ್ಕತಾರೆ ಅವಾಗ ಒಂದ್ ಸ್ವಲ್ಪ ದುಡ್ ಕೊಡ್ತಾರೆ ನೀವ್ ಮತ್ತ ಹಾಕ್ಬಿಡ್ತೀರಾ ಹಿಂಗೆ ಆಗೋದು ಎಲ್ಲ
ಏ ದುಡ್ಡು ಇಸಕಳಿಲ್ಲ ಅಂದ್ರೆ ಅದನು ನಾವು ಲಾಸ್ ಅದ್ಕ ಇಸ್ಕೊಂಡ್ ಬಿಡ್ತಿವಿ
ಆದ್ರೂ ಬಾರಿ ತಲೆ ರಿ ನಿಮ್ದು ಅದ್ ಇಸ್ಕೊಂಡಾದ್ರು ಮತ್ ಬೈಯ್ಯದೂರ್ನೆ
ಇಕೊಂಡ ನಮ್ದೇನ್ ಜಗ್ಗಿ ಸ್ವಲ್ಪ ತಿಂತಾರ ಅವ್ರು ಎಷ್ಟ್ ಎಷ್ಟ ತಿಂತಾರೆ
ಅದು ನಿಜ ಬಿುಡಿ
ಅಂದ್ರೂನು ಬಿಡ್ಬಾರ್ದು ನೀವಾದ್ರಷ್ಟೇ ಮುಂದೆ ಅವರು ದೊಡ್ಡ ನನ್ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ತೊಗೊಳ್ಳಳರ್ ಹೋಗ್ಬಿಟ್ರಿ ತೊಗಳ್ರಿ ಸುಮ್ನೆ
ಹ್ಮ್ ನೀವ್ ಹೇಳಿದ್ದೀರಾ ಅಲ್ವಾ ನಿಮ್ ತತ್ನ ನಿಮ್ ತತ್ವ ಪ ಪಾಲನೆ ಮಾಡ
ಯಾಕಂದ್ರೆ ಅವ್ರ ಎಲ್ಲೆಲ್ಲೋ ಮೋಸ ಮಾಡ ತ ಇದು ಕೊಡದ್ನು ನಾವು ದುಡ್ ಇದ್ ಮಾಡ್ಕೊಂಡ್ ಬಿಟ್ರೆ
ಹ್ಮ್ ಅದ್ ನಿಜ ಅದ್ ನಿಜ ಅವರು ಕೊಡೋದೇನಾದ್ರು ತಗೊಂಡು
ಈ ಸುಮ್ನೆ ಇರಾದ್ರ ಬೈಬೇಕಕ್ ಮತ್ತೆ ಅವ್ರನ್ನ ಅಷ್ಟೇ ಸಿಂಪಲ್
ಹೌದೌದು ತುಂಬಾ ಸರಳವಾಗಿದೆ ಬಿಡಿ ನಿಮ್ಮ ತತ್ವ
ಹ್ಮ್ ಅದೇ ಅಲ್ಲ
ಹ್ಮ್ ನಾವ್ ಏನ್ ಮಾತಾಡ್ತ ತಾ ಇದ್ವಿ ಯಾವ್ ಕಡೆ ಹೋಗಿದ್ವಿ ನೋಡಿ ಒಂದ್ ಸೇಬಿಂದ ರಾಜಕಾರಣಿಗಳಲ್ಲ ಬಯ್ಯೋ ಬಯ್ಯೋ ಮೊಟ್ಟೆಕ್ ಹೋದ್ವಿ ಆ ಸೇಬ ಎಲ್ಲ ಏನೇನೆಲ್ಲಾ ಮಾಡತ್ ನೋಡಿ
ಹ್ಮ ಬಾರಿ ಇ ಬಿಡಿ
ಹ್ಮ್ ಮತ್ತೆ ಇನ್ನ ಏನೇನ್ ಹಣ್ಣು ಹಂಪ್ಲು ತಗೊಂಡ್ರಿ
ಬಾಳೆಹೆಣ್ಣು ತ ಇಲ್ಲ ಬಾಳೆಹೆಣ್ಣು ತಗೊಂಡೆ
ಹ್ಮ್
ಹ್ಮ ಬಾಳೆಹಣ್ಣು ಅಷ್ಟೆ ಇನ್ನು ಇದು ದಾಳಂಬಿ ತಗೋಬೇಕ ಅನ್ಕೊಂಡೆ ಅದನ್ನು ಮುನ್ನೂರು ರೂಪಾಯಿ ಹೇಳಿದ್ರು ಅದಕ್ಕೆ ಬಿಟ್ಟು ಬನ್ನಿ ನಾಳೆ ತಗೊಂಡ್ರ ಐತಿ ತಿಂದ ಮೇಲೆ ಅವು ಖಾಲಿ ಮಾಡಿ ತಗೊಂಡ್ರ ಆಯಿತು
ಕಲ್ಲಂಗಡಿ ಚೆನ್ನಾಗಿರುತ್ತೆ ಅಲ್ವಾ ಅದನ್ ಯಾಕೆ ತಗೋತಾ ಇಲ್ಲ ಕಲ್ಲಂಗಡಿನೂ ಚೆನ್ನಾಗಿರುತ್ತೆ
ಕಲಂಗಡಿ ಚೆನ್ನಾಗಿರುತ್ತೆ ಬಟ್ ಅದು ಅಷ್ಟಪ್ಪ ಇದು ಕೊಡಲ್ಲ ನಮ್ಮ ಹ್ಮ್ ದೇಹಕ್ಕೆ ಹ ಹಾ ಒಳ್ಳೇದೆ ಸುಮ್ಮತ್ ತಮ್ಮ ಬಿಸಿಲು ಜಾಸ್ತಿ ಇದ್ರೆ ತಂಪು ಹಂಗಿರುತ್ತೆ ಅಷ್ಟೆ ಅಷ್ಟು ಒಳ್ಳೇದಾರ ಹಾ ಸ್ವಲ್ಪ ಕೋ ಇದಾಗಬಿಡುತ್ತೆ ನಗಡಿ ಈಗಡೆ ಆಗಿಬಿಡುತ್ತೆ
ಹ್ಮ್ ತಣ್ಣಗಾಗಿರುತ್ತೆ ತಣ್ಣ ವಾತಾವರಣ ಇರುತ್ತೆಲ್ಲ ಹ್ಮ್ ಆದ್ರೂ ಬಿಡಿ ನೀವು ಬೇರೆ ಲೆವೆಲ್
ಹ್ಮ ಏನು ಅಂತ ಇದು
ಅಂತ ಅದು ಯಾವವುದು
ಅಂದ್ರೆ ಏನೋ ಅಂದ್ರಲ್ಲ ನೀವ ಇವಾಗ ದೊಡ್ಡ ಆದದು ಇದು ಅಂತ
ಹಾ ಅದೇ ನೀವ ಒಂದ್ ಬೇರೆ ಇದ್ರಲ್ಲೇ ಸ್ಥಾನದಲ್ಲೇ ಇದ್ದೀರಾ ಅಂತ
ಹಾ ಹೌದಾ
ಹ್ಮ್ ನಿಮ್ಮ್ ಆರೋಗ್ಯನ ಇಷ್ಟು ಇಷ್ಟೊಂದು ಇದ್ ಮಾಡ್ ಕೋತೀರ ಅಲ್ವಾ ಯಾರೂ ನೋಡಿಲ್ಲ ನಿಮ ತರ
ಅದ ನೀವು ಇದೇ ತರ ಇದು ಮಾಡಿ
ನಾನು ಅದೇ ತರ ಮಾಡ್ತಾ ಇದ್ದೆ ಆಗ್ಲೆೇ ಅದ್ ಇನ್ನುೂ ಹದ್ಗೆಟ್ಟ ಹೋಗಕ್ ಸ್ಟಾರ್ಟ್ ಇದು ಶುರು ಆಯ್ತು ಅದಕ್ಕೆ ಸುಮ್ನೆ ಯಾಕಪ್ಪ ದುಡ್ಡು ಖರ್ಚಾಗುತ್ತೆ ಅದನ್ನು ನೀಟಾಗಿ ಕರೆಕ್ಟ್
ಏನಿಲ್ಲ ಇವಾಗ ದುಡ್ಡು ದುಡ್ ಖರ್ಚ ಆಗತ್ತ ಅನ್ಕೊಂಡು ನೀವ್ ಹಂಗಗೆ ತಿನ್ಲಾರ್ದ ಹೋದ್ರೆ ಮುಂದೆ ದೌಖಾನಿ ಇಡ್ಬೇಕಾಗುತ್ತ ಅಷ್ಟೇ ನೀವು ಇಲ್ಲೇ ಮಾಡಿದ್ರೆ ಅಲ್ಲಿ ಸೇ ಇದು ಮಾಡ್ಬೋದು ಉಳಿತಾಯ ಮಾಡ್ಬೋದಲ್ವಾ
ಹ್ಮ್ ಹೌದು ಅದು ನಿಜಾನೇ ಆದ್್ಮ
ಹ್ಮ ಮೊದ್ಲೇ ನೀವು ಮೊನ್ನೆ ಹೇಳಿದಿರ್ತಾನೆ ಹ ನಿಮ್ಮ ರಕ್ತ ಕಮ್ಮಿ ಆಗಿದೆ ಅಂತ ಹೇಳಿ
ಕಡಿಮೆ ಆಗಿದ್ದಾವೆ ಅದುೂ ನಂಗೆ ಚಿಿನ್ತೆೆ ಹತ್ತಿದೆ ಅದಕ್ಕೆ ತಿನ್ಬೇಕು ನಾನು ತಿನ್ಬೇಕು
ಹತಿರಲ್ವ ಅವವಾಗ ಚೆನ್ನಾಗತೀನಿ ಹೋಗಿ
ತಿನ್ಬೇಕು ಒಂದು ಒಂದ್ ವಾರದಲ್ಲಿ ಏನು ಇದಾಗಲ್ವಲ್ಲ ಅ
ಇಲ್ಲ ಆಗುತ್ತೆ ತಿನ್ನಿ ಒಂದು ಆ ದಲ್ಲೇ ಮಸ್ತ್ ಆ ಜಗ್ಗಿ ತಿಂದು ಬಂದ್ ಬಿಿಡಿ
ಆಮೇಲೆ
ಆಮೇಲೆ ಇಲ್ಲಿ ಬಂದು ಹಂಗೆ ಹಾ ಅದನ್ನ ಇಲ್ಲ ಇಲ್ಲ ಇಲ್ಲಿಂದ ಹಂಗೆ ಸ್ವಲ್ಪ ಮಾಡ್ತ ಹತಾ ಹೋಗಿ ಸ್ವಲ್ಪ ಸ್ವಲ್ಪ ಅಲ್ಲಿ ಜಾಸ್ತಿ ಆದ್ರೆ ಇಲ್ಲಿ ಸ್ವಲ್ಪ ಒಂದ ಮಟ್ಟಗಿ ಮಾಡ್ಕೊಂತ ಹೋಗ್ರಿ
ಹೌದ ಹೌದು ಆ ತರ ಮಾಡಿದ್ರೆ ನಮ್ ದೇಹಕ್ಕೆ ಒಳ್ಳೇದು ಲ್ವಾ ಸುಮ್ನೆ ಹೋಗಿ ಆಮೇಲೆ ಹ್ಮ್ ದಾವಕ್ಕನೆಗಿಡೋದ ಏನ್ ನಿಂತಿದೆ
ಹಾ ಈ ರಕ್ತ ಎಲ್ಲ ಕಮ್ಮಿ ಇರ್ಬಾರ್ದಲ್ಲ ಅದಿಕ್ಕೆ
ಅದು ನಿಜ ನಂದು ಹನ್ನೊಂದ ಇದ್ದಿದ್ದು ಹತ್ತಾಗಬಿಟ್ಟಿದೆ ಅದೇ ಚಿ ತಲೆ ಇದ್ದಿದ್ದೀಿ ನಾನು ಇನ್ನು
ನನಗ ಅದೇ ನಂದೇ ನೋಡಿ ಅವವಾಗಿ ಇತ್ತು ಹತ್ತ ಇತ್ತು ಹತ್ತು ಇವಾಗ ಎಂಟು ಹತ್ತು ಪಾಯಿಂಟ್ ಎಂಟ ಆಗಬಿಟ್ಟಿದೆ ಸ್ವಲ್ಪ ಎಂಟು ಜಾಸ್ತಿ ಆಗೈತಿ ನಿಮ್ದು ಹನ್ನೊಂದ ಇದಿದ ಹತ್ತು ಗಿಳಿಸಕೊಂಡ್ಬಿಟ್ಟು ಇಟ್ಟೀರಲ್ಲ ನೋಡಿ ಇಲ್ಲೇ ನಾ
ಇದಾಗಬಿಟ್ಟಿದೆ ಮತ್ತೆ ಹಿಂದೆ ಬಂದ್ಬಿಟ್ಟಿದೆ ಏನ್ ಮಾಡಕ್ಕ ಆಗಲ್ಲ ಹೌದು ಜೀವನದಲ್ಲಿ ಯಾವತ್ತು ಹಿದ್ರು ಮುಂದೆನೆ ಹೋಗ್ಬೇಕಂತ ಹೇಳಿದಿದ್ದಾರೆ ನಿಮ್ಮಂತ ಗುರುಗಳು
ುಗಳು ಅನ್ಬ್ಯಾಡ ಹಂಗೆಲ್ಲ ಅನ್ಬೇಡ್ರಿ ಗುರುಗಳ ಅನ್ ನನ್ ತುಂಬಾ ನಾಚಿಕೆ ಆಗ್ಬಿಡತ್ ನೀ ಗುರುಗಳಿಗೆ ನೋಡ್ರಿ
ಅಯ್ಯೋ ಗುರುಗಳನ ಗುರುಗಳು ಅಂದ ಇನ್ನೇನ ನಕಾಗುತ್ತೆ ಎಲ್ಲಾ ಹೇಳ್ತೀರಾ ನೀವು ಒಂದ ಒಳ್ಳೆ ನಮ್ಮ ಇದ ಅಕಕ್ಕೆ ಒಂದು ಒಳ್ಳೆ ಮುತ್ತು ಇದ್ದಂಗೆ
ಹ್ಮ ಮುದ್ದು
ನಿಮ್ಮಂತ ನಿಮ್ಮಂತ ವ್ಯಕ್ತಿತ್ವವನ್ನು ನಾವ್ ಎಲ್ಲೂ ಕಂಡಿಲ್ಲ
ಓ ಇದು ಜಾಸ್ತಿ ಆಯ್ತು
ಪರವಾಗಿಲ್ಲ ಜಾಸ್ತಿ ಆದ್ರೂ ಏನು ಆಗಲ್ಲ
ಹ ಅಂದ್ರೂನು ಧನ್ಯವಾದಗಳು ಇಥ ಎಲ್ಲಾ ಹೋಗ್ಲಿಿಕೆಗೆ
ಹ್ಮ್ ಎಲ್ಲಾ ಕೆಲ್ಸನು ತಾವೇ ಮುಂದೆ ನಿಂತು ಮಾಡತೀರಾ ಅ ನಿೆನ್ನೆ ಅದೆಲ್ಲಾ ಕೋಟಡಿ ಎಲ್ಲ ಸ್ವಚ್ಛ ಮಾಡಿದೀರಾ ಯಪ್ಪ
ಬಿಡಿ ನಂದಿತ್ತು ನಿನ್ನೆ ಕೋಟಾಡಿ ಕ್ಲೀನ್ ಮಾಡದು
ದೇ ತುಂಬಾ ಖುಷಿ ಆಯ್ತು ಅಲ್ಲಿರೋ ಎಲ್ಲಾ ಇದನ್ನೆಲ್ಲಾ ಕಸ ಎಲ್ಲಾ ಎತ್ತಿ ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಅನ್ಕೊಂಡಿದ ನ್ಸುತ್ತೆ ಮುಂದೆ ಮುಂದೆ ಚುನಾವಣೆಯಲ್ಲಿ ಎಲ್ಲಾದ್ರೂ ನಿಂತೇ ನೀವೇ ಮುಂದೆ ಬರೋದು ಯಾವತ್ತಿದ್ರು ನಮ್ಮ ಮ ಎಲ್ಲ ನಿಮ್ದ ಹಾಕೋದು ನಾವು ನಿಮ್ಮಂತ ಏನು ರಾಜಕಾರಣಿಗಳು ಬೇಕು ಜಗತ್ತ ಿಗೆ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕು
ಬೇಡ ನನ್ಕಿನ ತುಂಬಾ ಪರಿಸರ ಇಲ್ಲಿಲ್ಲ ನನ್ಕಿನ ತುಂಬಾ ಇದು ಮಾಡೋ ಸೇವೆ ಮಾಡೋರೆಲ್ಲ ಅವರೇ ಅವ್ರ ಮುಂದೆ ನಾನೇಏನುೂ ಅಲ್ಲ
ಅಯ್ಯೋ ಹಿಂಗೆ ಅಂತಾರೆ ಎಲ್ಲಾ ದೊಡ್ ದೊಡ್ ಜನಗಳು ತುಂಬಾ ತಿಳ್ಕೊಂಡಿರ್ತಾರಲ್ವಾ ಅವರೆಲ್ಲಾ ಹೇಳೋದೆಲ್ಲ ಇ ಅದೇ ಅಂತೆ ಎಷ್ಟ್ ಮಾಡಿದ್ರು ಅವ್ರಿಗೆ ಕಡಿಮನೇ ಅನ್ಸದಂತೆ ಹಓ ಹಂಗೆ ಹಂಗೆ ಆಯ್ತು ಬಿಡಿ ಮತ್ತೆ ಏನ್ ಸಮಾಚಾರ
ನೀವೇ ಹೇಳ್ಬೇಕು ನಿಮ್ಮ ಸಮಯನ ನೋಡ್ಕೊಂಡು ನೀವೇ ಹೇಳ್ಬೇಕು
ಮ್ಮಯ ಮುಗ್ದೋಗಿದೆ ಮುಂದಿನ ಕರ ಎೆಯಲ್ಲಿ ಸಿಗೋಣ
ಹಾ ಸ ಧನ್ಯವಾದಗಳು
ಸರಿ ಧನ್ಯವಾದಗಳು
ಮಾಡದಾ